ಹಲೋ ಏನಿಲ್ಲ ಎಲ್ಲ ಸಚೋಳಗೆ ಹ್ಮ ಅದ ಮಾಂಸ ತಿತ್ತಲ್ಲ
ಹಾ ತಿಂತೀನೆಿ ನಾನ ಎಲ್ಲಾ ತರ ಮಾಂಸ ತಿಂತೀನಿ ಹ ಅಂದ್ರ ಕೆಲವದ ಒಂದಂದು ನಾಕ ಐದ ಚಂತನೆ
ಅಂದ್ರೆ ಯ ಚಿಕನ್ ಕೊರಿಯ ಮತ್ತ ನೀೀನು
ಮತ್ತ ಪಕ್ಷಿ ಜಾತಿ ಒಂದು ಬರ್ತದ ಅದು ಸ್ವಲ್ಪ ಟೇಸ್ಟ್ ಮಾಡಿನ ಈಗ
ಯಾರ ಕೌಸು ಕಾ
ಹಾಂ
ಹಾ ಹ ಮನುಷ್ಯರ ಮನುಷ್ಯರೇ ಇಲ್ಲನು
ಹೇ ಎಲ್ಲಾ ಟೇಸ್ಟ್ ಮಾಡಿಡ್ಬೇಕಕ್ಲೇ ಚಿಕನ್ ಡೈಲಿ ತಿನ್ಬೇಕು ಮತ್ತೆಲ್ಲ ಟೇಸ್ಟ್ ಮಾಡ ಉಳಬೇಕ
ಹೌದೇನಾ ಅಂದ್ರೆ ಇದನ್ನು ತಿಂದಿರ್ಬೇಕ ನೀ ಏ ತಿಂದೇನಿಲ್ಲ ಹಾ ಇದ ಹೋಲ್ ಬಿುಡ ಇದು ಹಾನ್ ತಿಂದೇನೆಿ
ಇಲ್ಲ ಇಲ್ಲ
ಹೌಂದ ಇದು ರುಚಿ ನೋಡ್ಬಿಡ
ಏ ಅದು ತುಂಬಾ ವಿಷ ಬರಿೀತಲ್ಲಾ ಹೆಂಗ್
ಯ ಆಂಗಾಲ ಮಗನ ಯ್ದ
ಹ್ಮ
ಅದು ಏನಂದ್ರೆ ಅವಿಂದು ಮುಖ ಮತ್ತು ಬಾಲಜಿಯ ಗಟ್ಟಿ ವಿಷಯ ಇರುತ್ತಂತಾರ
ಹಾ
ಇನ್ನೊಂದು ಏನ್ ಗೊತ್ತಾ ನೀಏನು ಸೇನಾ ಪಡ ಅದು ತೇರ್ಕೊಂಡೆ ತುಕ
ಹಾ
ನೀನು ಮೊದ್ಲು ಹಾ ಹಿಡಿಯೋದು ಕಲಿಸ್ತಾರ ಎದಕ್ ಕಲಸ್್ತಾರ ಗೊತ್ತನೆ ಹಾ ಹಿಡಿಯದು ಎರಡು ಕಣದ
ಹಾ
ಒಂದು್ ಅವುೂ ಇದರ್ ತಗೋತೇನ ಪಿಸ್ತೂಲ್ ಬಂದಕ್ ಗನ್
ಹಾ
ೊಡಿ ಇರ್ತಾವ ಬಾಳ ಹ ನೀ ಎಲ್ಲ ಆಪರೇಷನ್ ಮಾಡಕ್ ಹೋದನ ಕಾರ್ಡ್ನಗದು ಅವಕೂರ್ನ ಇಟ್ಟಕ್ಕೆ ಶೂಟ್ ಮಾಡ್ಬೇಕ ನಲ ನೆಲ್ಲದು ಇಟ್ಟಾ ನೆಲದ ಮೇಲೆ ಎದಕ್ಕಿಟ್ಟ ಶೂಟ್ ಮಾಡ್ತಾರದ್ ಕೇಳವ ಬದನ್ನಿ ಒಂದೊಂದ್ ಗನ್ ಬಾಳ ದೊಡ್ಡಿ ಇರ್ತವ ನೀ ಅದು ಇಡಿದ್ ಕಷ ಹಿಂಗ ಕೈಯ್ಯಾಗ ಹಂಗಗೆಾವು ಹಿಂಗ ನಾರ್ಮಲ್ ಆಗ ಇಡದಕ್ಕೆ ಶೂಟ್ ಮಾಡಿದೈತಿಕ್ಕಾ ಅಗನ್ನ ನಿ ಗ ವಾಪಸ್ ಪುಷ್ಮ ಕೊಡುತ್ತ ವಾಪಸ್ ಬಂದ ನ ಇದು ಬಂದು ಬಿ ಅಂದ್ರೆ ಗನ್ನಿ ಹಿಂದ ತಬ್ಬುತ್ಿನಗೆ ಎದ ಗೊತ್ತಾ
ಹಾ ಎದು ಗೊತ್ತಿಲ್ಲ ಗೊತ್ತಿಲ್ಲ ಎದಕ್ ಮಾಡು
ಅನ್ನೋನಯತಿ ಇದು ಪದುಿ ಹಲ್ಯ ಐದನೇ ಘಟಕ
ಕಹ
ೋರ್ ಸತ್ತ ಒಂದ ಇ ತತ್ತ
ಏ ಅದೆ ಎಲ್ಲಾ ಕಲ್ತಿಲ್ಲೇ ನಾವು
ಎಲ್ಲರುೂ ಕಲ್ತಾರ ಮಗ ನೀ ಕಲ್ತಿಲ್ಲ ಎವ್ರ ಎನ್ ಇಸ್ ಇಕ್ವಲ್ ಅಂಡ ಪೋಿಟ್ ಕ್ಷನ್ ಆತ್ಲ್ತಲ್ಲ
ಹಾ
ಹಾ ನೀನು ಶೂಟ್ ಮಾಡ್ದ ಅಂದ್ರ ಹಾ ಬುಲೆಟ್ ಹೋಗರಿ ಹಂಗ ನನಗೂ ಬಂದ ಬಿಡಿತದದದು ಕನ್ನೆ ಯಾಕ ಕೊಲಗುತ್ತದ ನಾನು ದಾಡ ಏನಾಗುತ್ತೆ ಎಂಗ ಸು ಮಾಡವ ಬಂದ್ನ ಇ ಭುಜ ಇರುತ್ತಲ್ಲಾ ಭುಜ ಕೊತ್ತದ ಭುಜ ಕೊತ್ತದ ಹಿಂದೆ ಅದನು ದೊಡ್ಡ ಲಿಂದ ಬಹಳ ಜೋರಿಗೆ ಓತ್ತತ್ತ ಒಮ್ಮೆ ನಿಿಂದ ಭುಜಾನ ಅದು ಫ್ರಾಕ್ಚರ್ ಆಗುತ್ತೆ ಒಮ್ಮೆ ಮುರಗ್ ಬಿಡುತ್ತಾ ಆದದ್ರ ಸರಿಿಂದದ ನೆಾವತ್ಲ ನೆಲದನೆೇಲ್ಲಿ ಇಟ್ಕಸ ಹೊಡಿತಾರ ಹಂಗಗೆ ಇರುವರುವ ಏನ ನೆಲದ ಮೇಲೆ ಇಟ್ಟತಾರಲ್ಲ ಅವ್ರು ಒಂದ್ ಕಡೆ ನೋಡ್ಕೊಂಡ ಶೇಟ್ ಬಿಡ್ತಾರೆ ಸಂತಾನ ಅದನ ಎತ್ತಿ ಎತ್ತಿ ಬೇರೆ ಕಡೆ ಬೇರೆ ಕಡೆ ಇಟ್ಟು ಹೊಡಿಯಕ್ ಆಗಲ್ಲ
ಹಾ
ಹಿಂಗಗೆ ಕಿಕೇಶ ಶತ್ರುಗಳಿಗೆ ಕೈ್ತಿರ್ತಲ್ಲ ಅೆ ಹಾವದು ಬ ತ್ತ ತುಕ ಎಾರದಿಕ್ಕೆ ಪ ಓಡುಕ್ಕದದು ಆಗಲ್ಲ
ಹ
ಅದ್ಕ ಹಾಂಗ್ ಬತ್ತಂದ್ರ ನೀ ಅದನ್ ಹಿಡೀಬೇಕು ಅತ್ತ ಕತ್ಕ ಹಿಡಿತರ್ಷ ಇ ಯಾಕಂಗ ಕುುದಗಡಿದ ಅ್ರಲ್ಲಾದು ಮುಗ ಅದು ಎಲ್ಲಿ ಮಿಸಗಾಡಕ ಆಗಲ್ಲ ಬಾಳ ಒಳ್ಳೆಾಡ್ಸುತ್ತೆ
ಅಷ್ಟೆ ಕಚ್ಚಾಕ ಏನ್ ಬರೋದಿಲ್ಲ ಹಾ
ಅಂದ್ರರು ಆ ಮತ್ ಹೋಗ್ಕಷ್ಟಿಡ್ದ ಅಂತ ಕತ್ಗಿ ಅದು ಇದು ಶಾಣೆದ್ದವರು ಅಟ್ಟೆ ಹಿಡಿತಾರೆ
ಹಾ ಕೆಲವ ಮಂದಿ ಇಡಿತಾರಪ್ಪ ಊರಲ್ಲಿ
ಹ್ಮ್ ಅನ್ ಹೇಳಿದ್ರ ಇದು ಆಮೇಲೆ ನ್ ಮಾಡ್ತಾರೆ ಗೊ ಹನ ಅದೇನ್ ಹೇಳ ಮುಖೇಶ ಒಂದ ಅದೇ ಹೊಡ್ದದ್ ಮಾಡ್ತಾರೆ ಏನೋಂದು್ ಮಾಡ್ತಾರೆ ಹಂಗ್ ಮತ್ತ ಹ ಬರ್ಬೇಕ ಹಿಂಗೇನ ಆಯ್ತಲ್ಲ
ಹಾ ಹಾ ಮುನ್ ಹಾಂ ಮುಂಜಾನೆ ಹೊಲಕ್ ಬಂದೇನನೆ ಎ್ಎದ್ದು ಆ ಅಪ್ಪಾಜ್ ಹೇಳಾರ ಮಳೆ ಬಿತ್ತ್ರಿ ಹೋಗಿ ಮುಂಜಾನೆ ತೋಡ್ಕ ಒಳಗ ಬಂದ್ ಹೇಳ ಮುಂಜಾನೆ ಬಂದಿನಿ ಹಾ ಈಗ ದನಕ್ಕಂತ ಸ್ವಲ್ಪ ಜೋಳ ಹಾಕಿದೆ
ಹ್ಮ್
ನೈಟ್ ಬಂದ ಜ ಜೋಳ ತಿನ್ನಾಕ ಅದ ಏನಂತರ ಅಲ್ಲದ ಅಂದ ಏನಂತರ ಅಲ್ಲದ
ಏನಂತರ
ಅಂದೆ ಅಂದೆ ಕಾಡಲ್ಲಿ
ನಾವು ಅಂದಿನಂತೆೇ
ಹಾ ಅದು ಫುಲ್ ತಿಂದದ ಇಂದು ಹೊಟ್ಟೆ ತುಂಬಿ ಅಲ್ಲೇ ಮಲಗ್ಟ್ಟು ದ
ಹ ಹ್ಮ
ಎಡಾತೀನನೆ
ಹ್ಮ
ಕಕೊಂಡ್ ಅಡ್ಡಾಡಕತೀನಿ ಫೋನ್ ಸೌಂಡ್ ಕೇಳಿ ಆಚೆ ಬಂತು
ಹಾ
ಏ ಏ ಏನಕತಿ ನನ್ ಮೇಲೆ ಬಂದ್ಬಿಟ್ಟದ ಹುಲ್ಲು ಓಡಕತ್ತಾವ ಅದ್ರಿಂದ ಹಿಂದ ನೋಡ ಎರಡು ಮೂರು ಸಣ್ಣ ಸಣ್ಣ ಒಂದಾಗತ
ಹಾ ಅದು ಅದ್ರ
ದೊಡ್ಡದು ಓಡಬಿಡ್ತು ಹ ಹಾ ಅದಕ್ಕೆ ಸ ದೊಡ್ಡದು ಅದು ಬಿಟ್ಟು ಹೊಡ್ಡ ಬಿಡ್ತು ಇವನ್ ನಿಧಾನ ನಿಧಾನ ನಿಧಾನ ಹೋಗಕತ್ತಿದವು ಎದಕ್ಕ ಇ್ನ್ ಏನ್ ಮಾಡ್ಬೇಕು ಅದನ್ನ ದೊಡ್ಡ ಸಿಕ್ಕರೆ ಏನ ಮಾಡ್ಬೋದಿತ್ತು ಇದು ಸಣ್ಣವಾದವ ಸಣ್ಣ ನಾವನ್ ಏನ್ ಮಾಡೋದಂತ ತುನ್ನ ಬಿಟ್ಟು ಬಿಟ್ಟು ಹೊರಡ್ಬಿಟ್ಟು ಸ್ವಲ್ಪ ಅಕಡೆ ಬೆಟ್ಟದ ಕಡೆ ಹೊಟ್ಟ ಒಟ್ಟು ಹಾ ತಿಂದು ಕೂಡದು
ಹ ಹ ಬರೀ ಚನ್ನದೊಳಗೆದಿರಲ್ಲಿ ಹೌಡ್ರಿ ಬರ ತಿನ್ನದೊಳಗೆ ಹದಿರ್ಲ
ಹಾ ಫುಲ್ ಒಟ್ಟ ಅಂದ ಸಂಡೆ ಬಂದ್ರೆ ಇರು ರವಿವಾರ ಬಂದ್ರೆ ಇರಬೇಕು ಮಾಂಸ
ಹ್ಮ್ ಹಾ ಎಲ್ಲಿದೆ ಹಂಗ ಹಾ ಹೇಳ
ನಿಮ್ ಕಡೆ ಅಲ್ಲಿ ಮನೇಲಿ ತಿನ್ನೋದೆಲ್ಲ ಹಂಸ ಇದೆ
ಬಂದ ಏಂದ್ರೆಮ್ ಗದ್ದು ಬಿಡು ತರ್ತ ಮನೇಗೆ
ಇಲ್ಲಕ್ ಬಂದು ಕಲ್ತ ಎಲ್ಲ ನೀ
ಇಲ್ಲ ಹಳೆ ಹಳೆ ಶಾಲೆಗೆ ತತ್ತಿದ್ದೆ ಮನಯಾಗು ಗೊತ್ತ ತಿನ್ನುದ ತಂದು ಮನಯಾಗ ಬರುವಂತೆ ಅಲ್ಲ ಅಷ್ಟೇ ಹ್ಮ್ ಇನ್ನೊಂದು ಏನಂದ್ರ ಹ್ಮ ಅದ ಹಂದ ಅದ ಕೇಳ್ರ ಅದೊಂದು ಇತ್ತು ಇನ್ನೊಂದ್ ಏನು ಗೊತ್ತಾ ಈಗ ಜಾಣಕ್ಯನ ಅರ್ಥ ಶಸ್ತ್ರೋಗ ಬದಿರ್ತಾರವ ಅನ್ನೊಂದ ಅವ ಹೆಂಗ ಹೆಂಗ್ ರಾಜನ್ ಮಾಡ್ಬೇಕತ್ತ ಬರ್ದಿದ್ನ ಬುಕ್ ಳಾಗ ಆ ಕೋದ ಒಳಗ ಇವೆಲ್ಲ ಹಳ್ತ ನಿಮ್ಮೂಊರು ಜೊತೆ ಶಪುರ್ತ ಹೊಟ್ಟೆ ಹಿಡ್ಕೋಬಾರ್ದುದು ಒಂದು ನೀರು ಬೆಂಕಿ ಹಲೋ ಹ ನೀರು ಬೆಂಕಿ ಬೆಂಕಿ ಮತ್ತು ಹೆಣ್ಣು ಇನ್ನೊಂದು ಹಾವು
ಹಾ
ನೀರು ಬೆಂಕಿ ಹೆಣ್ಣು ಇವು ಒಂತ್ರ ಎಲ್ಲರಿೂ ಗುರುತ ಹೇಳುದೇ ಬೇಡ ಅವಿನ ಜೊತೆ ಇದಕ್ಕೆ ಶತ್ರುತ ಕೋಬಡದ ನೀನು ಕಾಳಗೆ ಓದೇ ತುಕ ಕಾಡ್ ಒಳಗ ಹಂಗ ಅಪ್ಪ ಪ್ರ ಮಾಡಕೋಗರ್ತಲ್ಲ ಸೇನಾ ಪಡೆವರ ಅಲ್ಲಿ ಹಿಂಗ ಅದು ಅಂದ್ರೆ ಶತ್ರುನ ಹೊಡೆದಪ್ಸಕದ ನೋಡ ತೆಗಕ ಹೋದಾಗ ಅಲ್ಲಿ ಊಟಕ್ಕೆ ಏನು ಸಿಗಲ್ಂತಮ್ಮ ಬರ ಹಣ್ಣ ಮತ್ತ ತರಕಾರಿ ಇರ್ತ ಅವು ತಿಂದೆ ತಿಳ್ ಸಾಯು ಅಂತ ಇದು ಜಾಸ್ತಿ ಇರುತ್ತೆ ಯಾಕಂದ್ರೆ ಆ ಹಣ್ಣ ವಿಷಿಕಾರಿ ಇರುತ್ತೆ ಒನೊಂದ ಬಾಳಕನ್ ಒಳಗೊಳಗೆ ತಿನ್ನಾಕ್ ಸೀ ಇದ್ರೂನು ವಿಷೆಾ ಇತ ಹೇಳೋದಕ್ ಬರ್ಲ ಹೀಗಿರುವಾಗ ಏನಗುತ್ತಾ ಅವರು ಹಣ್ಣ ತರಕಾರಿಗಳು ಮುಟ್ಟ ಕಾಗಲ್ಲ
ಹಾ ಹಾ
ಹ ಈಗ ಹಾ ಬಿಟ್ಟು ಈಗ ಬೇರೆ ಪ್ರಾಣಿಯಪ್ಪ ಮೊಲ ಅದು ಅದು ಅದು ಅವು ಹೆಂಗ ಇರ್ತವಂಗ ಗೊತ್ತಿಲ್ಲ ಇಲ್ಲ ದೊಡ್ಡ ದೊಡ್ಡ ಯಾವೆಲ್ಲ ಬಿಟ್ರೆ ಈ ದೊಡ್ಡ ದೊಡ್ಡ ಪ್ರಾಣಿಗಳುದಾವ ಅವಕನೆಲ್ಲ ಹೊಡೆಡ ತಿನ್ನಕ್ ಆಗಲ್ಲ ಅದಕ್ಕೆ ಅವ್ನ್ ಏನ್ ಮಾಡತ ಹಾ ಒಂದೇ ನೀನ್ ನಂಬೋದು ಅಲ್ಲಿ ಹೋದಂದ್ರೆ ಹಾವನು ಹಿಡಿದ್ ಕೇಶ ಮುಖಾಮತ್ ಬಾಲ ಕಟ್ ಮಾಡಿದ್ರೆ ನೀನು ತಿನ್ಬೋದು ಅದನ್ನ ಇಷ್ಟು
ಅದು ಹೊಟ್ಟೆ ಫುಲ್ಲ ಅಂದ್ರೆ ರಕ್ತ ಇರ್ತಲ್ಲ ಅದ್ರ ಬಗ್ಗೆ ಇದು ಹೋಗೋದಿಲ್ಲ ವಿಷ
ಏ ಇಲ್ಲ ಅದು ವಿಷ ಹಲ್ನಾಗ ಅಷ್ಟೇ ಇರುತ್ತೆ ಅದ್ರ ಸಲ ಮುಖ ತೆಗಿತಾರ ಬಾಲ ತೆಗಿತಾರ
ತಿನಬೋದ ಏನಾಗೋದಿಲ್
ಹ್ಮ್ ಅದ ಒಬ್ಬೊಬ್ಬ್ರ ಹಂಗೆ ತಿನ್ನೋರು ತಿಂತಾರ ಇಲ್ಲ ಹಂಗೆ ಸ್ವಲ್ಪ ಬೇಸ್ಕೊಂಡ್ ಬೇಸ್ಕೊಂಡ್ ತಿನ್ನೋದು ಆದ್ರೆ ಕಾಡ್ನಾಗ ಹೋದಾಗ ನೀವು ಏನ್ ಬೇಕಾದ್ ಉಳಿಯ ಉಳಿಯೋಕೋಸ್ಕರ ಏನ್ ಬೇಕಾದ್ ಮಾಡ್ಬೋದು ಇವ್ರೇನಾ ಇದನ್ ತಿನಾಕತ್ತಾರ
ಏನು ಕೆಲವು ಮಂದಿ ಕೆಲವು ಕಡೆ ಎಲ್ಲ ಅದೇನೋ ಪಕ್ಷಿ ಇರ್ತದಲ್ಲ ಒಂದು ದೊಡ್ಡ ಕೋಳಿದಾಗ ಅದು ಯತ ಹಾವನ ಈ ತರ ಕುದುಕಿ ಕುದುಕಿ ಮಾಡ್ತದಲ್ಲ ಅದಕ್ಕೇಏನು ವಿಷ ಹತ್ತದಿಲ್ಲ
ಹ್ಮ್ ಅದು ಗೊತ್ತಿಲ್ಲ ಆದ್ರ
ಒಂದೆ ಮೇಸಕತಾರ ಕೋಳಿ ಎಷ್ಟು ದೊಡ್ ಟಾವಲೆ ಒಂದು ಸಾಯಿಸಬಿಡ್ತಾವವು
ಅವ ಗೊತ್ತ ನನಗ ಗೊತ್ತಲ್ಲ ಪಾಕ್ರದಗೆ ಆದ್ರೆ ಒಂದೊಂದ್ ಇರ್ತ ಈಗ ಇನ್ನೊಂದ ಏನಲ್ಲ ಹ ಜನ ಉಳ್ಯೋಗೋಸ್ಕರ ಏನೇನ ಮಾಡ್ತಾ ಗೊತ್ತಾ ಇದು ಹಾವ ತಿನ್ನಕತಾರ ಇನ್ನ ಸರಿ ಒಮ್ಮಿ ಹಿಂ ಗೆ ಒಮ್ಮಿ ವಿಮಾನ ಡಿಕ್ಕಿ ಹೊಡುದ ಕ್ಯಾಸ ಗುಡ್ಡಕ್ಕ ಬಿದ್ ಬಿಟ್ಟದ
ಹಾ
ಅವ್ರದ ಕರ್ದ ಬಹಳ ಜನ ಸತ್ತಾರ ಅರ್ದಕನ್ನಾಕೇನ ಅದ್ರೊಳಗೆ ಒಂದ್ ಇಬ್ಬ್ರ ಇಷ್ಟ ಉಳಿದಾರ ಅದು ಎಲ್ಲಿ ಬಿದ್ದು ಡಿಕ್ಕಿ ಹೊಡ್ದ ಎಲ್ಲ ಹಿಮ ಆಯ್ತು ಸುತ್ತಮುತ್ತ ಅಂತಲ್ಲಿ ಬಿದ್ದದ
ಹಾ
ಅಲ್ಲಿ ಗಿಡದು ಇಲ್ಲ ಮಣ್ಣು ದು ಇಲ್ಲ ಬರೀ ಇದು ಹಿಮಾನಿ ತ್ಯ ಸರಿ ಸ್ವಲ್ಪ ಅ ಅದು ಕುಡಿಯೋದಕ್ಕದ ಏನ ಇತ್ತು ಅದನ್ನ ಇಟ್ಕೊಂಡ ಹೋಗತಾ ಇದ್ರಾ ಅವ್ರಿಗೆ ಒತ್ತಲ್ಲಿ ಅವರು ಬಹಳ ದೂರ ಬ ಇರತ್ತ ನೆಲದಿಂದ ನೆಲಕ್ ಹೋಗ್ಬೇಕ ಕಿಂಗನ್ ಮಾಡಿ ತಂಡಿಿಗೆ ಸಪ್ಪ ಹ ಕರ್ದ
ಹಾ
ನೋಡ್ತಾ ಇದ್ರ ನೋಡ್ತಾ ಇದ್ರ ಯಾರು ಏನು ಯಾವ ಸಹಾಯಕ ಬರ್ತಾರ ಏನಲ್ಲ ತವರಿಗ ಅಣಿಸ್ಬ ಬಿಟ್ಟದ ಮತ್ತ ಈಗ ತಿನ್ನಕ್ ಏನ ಬೇಕಲ್ಲ ತಿನ್ನಕ್ಂತ್ರೂ ಏನು ಇಲಿಯಲ್ಲ ಇಲ್ಲಿ
ಹ ಅವ್ರನ ಅವರು ತಂದು್ಬಟ್ಟು
ಬಾಳ ದಿವ್ಸ ಆಯ್ತಲ್ಲ ಅಲ್ಲಿ ಇಬ್ಬ್ರೇ ಇದ್ರು ಮತ್ ಅದು ಏನ್ ಮನುಷ್ಯರದು ಸತ್ತುೇ ಬಿಿದ್ದದಲ್ಲ
ಹಾ
ಅವ್ರ್ ಮಾನ್ಸ ಜನ್ ಬಿಡ್ರ ಅವೌರು
ಹಾ ಹಾ ಒಟ್ಟ ಇದು ಚಂದ್ರ ಮೇಲೆ ಇವತ್ತು ಚಂದ್ರ ಮೇಲೆ ನಾವು ಹೋದವೆ ಅಲ್ಲಿ ಬದುಕ್ಬೇಕ ಗಾಳಿ ತರದ ವಾತಾವರಣ ಎಲ್ಲ ಇರ್ತಲ್ಲಿ
ಹೊದಕ್ಬೇಕಾದ್ರ
ಅಂದ್ರೆ ಇವಾಗ ಚಂದ್ರ ಮ್ಯಾಲ ಕೆಲವರು ಹೋಗ್ತಾರ ಸ್ಪೇಸ್
ಏಯ್ ಅದಕ್ಕೆದ್ದು ಹಾಕೊಂಡಿರ್ತಾರಣ ಮುಖಕ್ಕ ಹಾ
ಮತ್ತ ಅಲ್ಲಿ ಸತ್ತು ಬಿದ್ರೆ ನಮ್ಮದು ಬಾಡಿ ಪೂರ್ತಿ ಅಲ್ಲಿ ಏನು ಕೆಡೋದಲ್ಲ ಹಂಗಗೆ ಇರತ್ತದಂತ ಅಲ್ಲಿ
ಅಲ್ಲಿ ಯಾಕಂದ್ರೆ ಗಾಳ ಇದ್ೂ ಇಲ್ಲ ಯಾವ್ದೇ ತರದ ಇದ್ೂ ಇಲ್ಲಲ್ಲ ಹ್ಮ ಏನು ಇಲ್ಲಸ ಹಗೆ ಅಲ್ಲಿ ಅಲ್ಲಿ ಅಂದ್ರೆ ನಿಮ್ಗೆ ನಾಶ ಮಾಡಕ್ಕು ಯಾವ ಜೀವಿಗಳು ಇಲ್ಲಿ ಇಲ್ಲ ಅಲ್ಲಿ
ಹಾ ಹಾ
ಇಲ್ಲ ಅದ ಅಲ್ಲ ಅದಕ್ಕಣ ಏನಾದ ಹಾ ಅದು ಏನಂತಾರ ಅದ್ ತಿಂದ್ರಲ್ಲಾ ಅಂದ್ರ ಬಾಳ ಜನ ಬರೋಣ ಅಂದ್ರ ಹುಡು ನರಭಕ್ಷಕರುರು ಯಾಕ ಮನುಷ್ಯರನ ತಿಂದ್ರ ಹಂಗ ಹಂಗತ್ತ
ಹಾ
ಅವ್ರ ಜಾಗನ ನೀರ್್ ನೋಡ್ರಣ ನ ಬ್ಕಕ್ ಏನೋ ಮಾಡ್ಲೇಬೇಕಾಗತ್ತ ಒಬ್ಬೊಬ್ ಆಾಕ್ಯಲ್ಲ ಇದ್ ಕೆಳಗ ಆದ್ರೂ ಈಗ ಉಳಿ ಬೇಕಾಗಿ ಬತ್ತತಂದ ಮನುಷಿ ಏನ್ ಬೇಕಾದ ಮಾಡ್ತಾನ
ಅಷ್ಟ ಅಷ್ಟೇ
ಗೋಡ್ ಗಟ್ಲೆ ಮಾಡಲಿ ಏ ಮಾಡಲಿ ಲಾಸ್ಟ ಿಗೆ ಸಾಯ್ತಾನೋ ಹಿಂಗ ಏನಾಗತ ಅ ಗೊತ್ತಾಯ್ತ ಬೆೇಕಾದ ಏನು ಇಷ್ಟ ಇ ಎಲ್ಲ ಸರ್ವಸ್ವನೇ ಮತ್ತ ಇಟ್ಟು ಇದು ನೋಡಕ ಮಾಡ್ತಾನ ಆದ್ರ ಯಮನ್ ಹ್ಮ ಯಮನ್ ಪಾಶ ಆ ಸಮೀಪ್ ಬರಣ ಏನ್ ಮಾಡ ಬರ್ಲ
ಅಷ್ಟ ಎಷ್ಟು ಮತ್ತ ದಿನ ಆಯಸಿದ್ರೆ ಅಷ್ಟ ದಿನ ಅಷ್ಟು ಹ್ಮ್ ಅ ತಿನ್ನೇಪ ಹಾ ಸರಿ